ಹಲೋ ಅಣ್ಣ ಹಾ ಹೇಳಿ ಬ್ರೋ ಹೆಸರ ಏನು ಮೌನೇಶ
ಪ್ರಕಾಶ್
ಪ್ರಕಾಶ್ ಆ ಎಲ್ಲಿಂದ ಮಾತಾಡ್ಲಾತರು ಇನ್ನು ಬುರು ಆಗಿಲ್ಲೇನ
ಆ ಸುರ್ಪುರಿಂದ ಮಾತಾಡ್ತಿರೋದು ಬ್ರೋ
ಹ್ಮ್
ಬ್ರೋ ಏನ್ ಸ್ಟಡಿ ಮಾಡ್ತಾ ಇದ್ದೀರ ಯಾವುದು ಅದೇ ಬ್ರೋ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸಾ ಬ್ರೋ ಹೆಂಗಿದೆ ಕೋರ್ಸ್ ಚೆನ್ನಾಗಿದ್ದೇನಾ
ಹ ಕೋರ್ಸ್ ಮಾತ್ರ ಎಲ್ಲಾ ಚೆನ್ನಾಗಿದೆ ಕಾಲೇಜ್ ಚೆನ್ನಾಗಿಲ್ಲ ನಮ್ದು
ಯಾವೂರಲ್ಲಿ ಬ್ರೋ
ಇದೇ ಸುರ್ಪುರ್ ನಲ್ಲಿ
ಯಾವ ಕಾಲೇಜು
ವಿರೂಪನಿಸ್ಟ್ ಇಂಜಿನಿಯರಿಂಗ್ ಕಾಲೇಜ್
ಓ ಹೌದಾ ಬ್ರೋ ನಾವು ಮಾ ಮಾಡ್ಬೇಕಂತ ಮಾಡಿದೀವಿ ಈ ಇಂಜಿನಿಯರಿಂಗ್
ಹ ಯಾವ್ ಡಿಗ್ರಿ ಓದತಿರೋದು
ಬ್ರೋ ನಾವು ಡಿಪ್ಲೊಮ ಓದ್ತಾ ಇದೀವಿ
ಹ್ಮ್ ಎಷ್ಟಾಗಿದಪ್ಪ
ಇಂಜಿನಿಯರಿಂಗ್ ಮಾಡ್ಬೇಕು ಇವಾಗ ನಾವು
ಹಾ
ಹ್ಮ್
ಮಾಡ್ರಿ ಚೆನ್ನಾಗ ಐತಿ ಅಂದ್ರೆ ಕಾಲೇಜ್ ನೋಡ್ಬಿಟ್ಟು ಮಾಡ್ರಿ ಕಾಲೇಜ್ ನಿಮಂಗ ಚೆನ್ನಾಗಿದ್ದ ಅಂದ್ರೆ ನೀಮ್ ಫ್ಯೂಚರ್ ಸ್ವಲ್ಪ ಚೆನ್ನಾಗಿರುತ್ತೆ ಎಂಜಾಯ್ಮೆಂಟ್ ಇರುತ್ತೆ ಎಲ್ಲ ಇರುತ್ತೆ.
ಹಾ ಬ್ರೋ
ಅಂದ್ರೆ ಕಾಲೇಜ್ ನೋಡ್ ಕಲ್ಸಿ ಮಾಡ್ಬೇಕು ಇಂಜಿನಿಯರ್ ಮಾಡ ಇಲ್ಲೇ ಮಾಡ್ಬೇಡ್ದು.
ಡಿಪ್ಲೊಮ್ ಡಿಪ್ಲೊಮ್ ಕಂಪ್ಲೀಟ್ ಆದ್ರೆ ಬೆಂಗ್ಗಳೂರ್ಗ ಹೋಗಿ ಕಾಲೇಜ್ ಮಾಡ್ಬೇಕು.
ನಾವು ತೋರ್ ಹ್ಮ್
ಅಲ್ಲಿ ಚೆನ್ನಾಗಿರೋ ಕಾಲೇಜ್ ನೋಡಿ ಮಾಡ್ಬೇಕಂತ ಮಾಡಿದ್ದೀನಿ
ಅದೇ ಚೆನ್ನಾಗಿ ಕಾಲೇಜ್ ನೋಡ್ರಿ ಆ ಕಡೆ ಬೆಂಗ್ಳೂರ್ ಸೈಡ್ ಚಿಕ್ಕಮಂಗಗಳೂರು ಆ ಸೈಡ್ ಮಾಡೋದಂದ್ರೆ ಚೆನ್ನಾಗಿರುತ್ತೆ
ಆ ಬ್ರೊ
ಬಿ ಸಿ ಹಿ ಟಿ ಕಟ್ಟಿದೀರ ನೀವು?
ಇಲ್ಲ ಬ್ರೋ ಇನ್ನುೂ ಡಿಪ್ಲೊಮಾ ಓದ್ತಾ ಇದ್ದೀನಿ ಇನ್ನ ಮುಗ್ದಿಲ್ಲ.
ಲಾಸ್ಟ್ ಇಯರ್ ಇದು
ಹ ಇವಾಗ ಫಿಫ್ತ್ ಸೆಮು ಆಮೇಲೆ ಸಿಕ್ಸ್ತ್.
ಹ್ಮ ಅವತ್ ಕಾಲೇಜ್ ಹಲೋ ಕ್ಯಾಪುಸ್
ಬ್ರೋ ಮತ್ತೆ ಸಬ್ಜೆಕ್ಟ್ ಎಷ್ಟು ಇರುತ್ತೆ?
ಲ್ಲಿ ಪ್ರತಿ ಸೇಮ್ ಇರೋದು ಎಂಟ್ ಸಬ್ಜೆಕ್ಟ್ ಎಂಟರಲ್ಲಿ ನಿಮ್ದ ಎರಡು ಮೂರು ಲ್ಯಾಬ್ ಇರುತ್ತೆ.
ಎರಡು ಮೂರ್ ಲ್ಯಾಬು
ಹ್ಮ್ ಎಕ್ಸ್ಟರ್ನಲ್ ಐದ್ ಥಿಯರಿ ಸಬ್ಜೆಕ್ಟ್ ಇರುತ್ತೆ. ಇವಾ ಹ್ಮ್ ಮತ್ತ್ ಅದರಲ್ಲಿ ಕಾಮನ್ ಆಗಿ ಬರೋದು ಎನ್ ಸಿ ಎನ್ ಎಸ್ ಎಸ್ ಅಂತ ಇರುತ್ತೆ. ಅದು ಫಿಸಿಕಲ್ ಬಗ್ಗೆ ಹೇಳ್ತಾರ ಆದ್ರೆ ಪ್ರರ್ತಿ ಸಮಯ ಇರಲ್ಲ ಅದು ಒಂದೇ ಒಂದ
ಹಾ ಬ್ರೊ
ಹ್ಮ್ ಬ್ರೋ ನಿಂಗ್ ವಯ್ಸ್ ಸ್ವಲ್ಪ್ ಚೆನ್ನಾಗ್ ಕೆಳಸ ಬರ್ಲತ್ತನ್ನ
ಇದ್ರಾ ಮತ್ತೆ ಏನ್ ಸಮಾಚಾರ?
ನಿಮ್ ವಾಯ್ಸ್ ಸ್ವಲ್ಪ ಹ ಚೆನ್ನಾಗ್ ಬರ್ತಾ ಇಲ್ಲ. ಹಾ ಈ ಕಳಿಸ್ತಾ ಇದೆ ಹೇಳಿ ಹೇಳಿ
ಇರೋ ಸುರಪುರಲ್ಲಿ ಮತ್ತೆ ಯಾವ್ದ ಚೆನ್ನಾಗಿರೋ ಕಾಲೇಜ್ ಇಲ್ವಾ
ಸುರ್ಪುರ್ ನಲ್ಲಿ ಕರೆ ಹೇಳ್ದ ನಮ್ ಕ ಇದು ಸುರ್ಪುರ್ ನಮ್ದೇ ಊರು ಇಲ್ಲ ನಮ್ ಕಲ್ಬುರ್ಗಿ ಗುಲ್ಬರ್ಗ ಅಂದ್ರೆ ನಮ್ದು ಪೇಪರ್ ಗಿಪರ್ ಎಲ್ಲಾ ಬಿಗ
ಇಲ್ಲಾಕೆ ಬಂದಿದ್ದು?
ನಮ್ದು ಕೆ ಸಿಟಿ ಆಗಿದೆ ಗೌರ್ಮೆಂಟ್ ಸೀಟು. ಅದಕ್ಕೆ ಬಂದಿರೋದು. ನಿಮ್ದು ಆಟೋನಾಮಸ್ ಆದ್ರೆ ನಿ ಚರ್ತಾರಲ್ವಾ ಕ್ವಶನ್ ಪೇಪರ್
ಕಾಲೇಜ್ ಚೆನ್ನಾಗೇ ಇದೆ ಟೀಚಿಂಗ್ ಚೆನ್ನಾಗ್ ಮಾಡಲ್ಲ
ಇಲ್ಲ ಆಲ್ಮೋಸ್ಟ್ ಅಂದ್ರೆ ಕಾಲೇಜ್ ಭ ಅಷ್ಟು ಚೆನ್ನಾಗಿಲ್ಲ ಟೀಚಿಂಗ್ ಚೆನ್ನಾಗಿಲ್ಲ. ಮೇಲೆಂದು ಊರು ನೋಡಂದ್ರೆ ಅಷ್ಟೇ ಐತೆ ಸಿಟಿ ಇಲ್ಲ ಎಲ್ಲ ಎಲ್ಲೂ ಎಂಜಾಯ್ಮೆಂಟ್ ಇಲ್ಲ ಏನಿಲ್ಲ ಆ ತರ ಆಗಿದೆ ನೋಡ್ ಹೌದ ಮತ್ತೆ ಯಾವಾಗ ಸ್ಟಾಟ್ ಆಗೋದು
ಹಾ ಬ್ರೊ ಎಷ್ಟು ವರ್ಷ ಇರುತ್ತೆ ಇಂಜಿನಿಯರಿಂಗ್ ಪರ್ ಪರ್ ತ್ರೀ
ಏನು ಬ್ರೊ ಅಂದ್ರೆ ಯಾವ್ದು ಮಾಡಿಲ್ಲ ಅಂತ ಫೋರ್ ಇಯರ್ಸ್ ಇರುತ್ತೆ
ಅ ಡಿಪ್ಲೊಮ್ ಮೇಲೆ ಬಂದ್ರೆ?
ತ್ರೀ ಇಯರ್ಸ್ ಇರುತ್ತೆ
ಸೈನ್ಸ್ ಮೇಲೆಕ್ ಫೋರು ಇಯರ್ಸ್ ಡಿಪ್ಲೋಮ ಮೇಲೆ ತ್ರೀ ಇಯರ್ಸ್
ಹಾ ಅಂದ್ರೆ ಹೈಯರ್ ವ್ಯಾಲ್ಯೂ ಅಂದ್ರೆ ನಿಮಗ ಇರುತ್ತೆ ಡಿಪ್ಲೊಮ ಮೇಲೆ ಯಾರು ಬಂದಿರದು
ಅಂದ್ರ ಒಂದ್ ಡೌಟ್ ಐತಿ?
ಹಾ ಹೇಳಿ ಹಾ
ಡಿಪ್ಲೊಮ್ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆನ್ ಇ ಇದು ಸೈನ್ಸ್ ಮೇಲೆ ಮಾಡಿದ್ರೆ ಈಸಿ ಆಗುತ್ತ?
ನಾವು ಅದೇ ಹೇಳ್ತಿರೋದು ಯಾಕಂದ್ರೆ ಅಂದ್ರೆ ಆಕ್ಚುಲಿ ಅಂದ್ರೆ ಡಿಪ್ಲೊಮಾ ಅವ್ರಿಗೆ ವ್ಯಾಲ್ಯೂ ಇರುತ್ತೆ ಯಾಕಂದ್ರೆ ಅವರು ಅಲ್ಲೇ ಮೂರು ವರ್ಷ ಡಿಗ್ರಿ ಮುಗ್ಸಿ ಕೊಂಡು ಇಲ್ಲಿ ಮೂರು ವರ್ಷ ಮುಗಸ್ಕೊಂಡೆ ಅಂದ್ರೆ ಅವರು ಮುಂದೆ ಪ್ಲೇಸ್ಮೆಂಟ್ ಇರುತ್ತೆ ಎಲ್ಲ ಕಾಲೇಜ್ ಕಡೆ ಇಂದ ಅದರಲ್ಲಿ ಅವ್ರಿಗೆ ಫಸ್ಟ್ ತೋತಾರೆ.
ಅಲ್ಲ ಬ್ರೊ ಈಜಿ ಆಗದ್ ಯಾವ್ದ್ ಸೈನ್ಸ್ ಮಾಡಿದ್ರೆ ಈಜ ಆಗುತ್ತೆ ಇನ್ ಡಿಪ್ಲಮಾ
ಅಂದ್ರೆ ಸೈನ್ಸ್ ಮ್ಯಾಗೆ ನೀವು ಸೈನ್ಸ್ ನಲ್ಲಿ ಒಂದ್ ಚಾಯ್ಸ್ ಇರ್ತ್ತೆ ಬಯೋಲಜಿರ ತಗೋಬೇಕು ಸ ಕಂಪ್ಯೂಟರ್ ಸೈನ್ಸ್ರ ತಗೋಬೇಕು. ಅದರಲ್ಲಿ ನೀ ಕಂಪ್ಯೂಟರ್ ಸೈನ್ಸ್ ತೊಡಂದ್ರೆ ನಿಮಗ್ ಈಜಿ ಆಗುತ್ತೆ.
ಹ ಬ್ರೊ
ಅದ್ರ ಅಲ್ಲಿ ನೀ ಡಿಪ್ಲೊಮಲ್ಲಿ ಬಂದಂದ್ರೆ ಆಲ್ಮೋಸ್ಟ್ ಈಸಿ ಆಗುತ್ತಾ. ಎಲ್ಲ ಹೆಂಗ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ತಿ ನೋಡೋ ಅದ್ರ ಮೇಲೆ ಬಂದಿರೋದು. ಇಲ್ಲೇ ಹಂಗೆ ಇರುತ್ತೆ ಇದಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೆ.
ಇದು ಇದೊಂದು ಏನಂದ್ರೆ ನಾನು ಸಿವಿಲ್ ಮಾಡಿದ್ದೆ.
ಹ್ಮ್
ಡಿಪ್ಲೊಮ ಅಲ್ಲಿ ಸಿವಿಲ್ ಮಾಡಿದ್ದೀನಿ.
ಹ್ಮ್ ಬೆಂಗಳೂರಲ್ಲಿ ಎಲ್ಲ
ಇವಾಗ ಇಂಜಿನಿಯರಿಂಗ್ ಓದ್ಬೇಕಂದ್ರೆ ಬೇರೆದ್ ಮಾಡ್ಬೋದಾ
ಹ ಮಾಡ್ಬೋದು ಎಲ್ಲ
ಅಲ್ಲಿ ಸಿವಿಲ್ ಮಾಡಿರ್ತೀವಿ ಇಲ್ಲಿ ಬೇರೆ ಮಾಡ್ಬೋದಾ?
ಹಾ ಮಾಡ್ಬದು ಡಿಪ್ಲೊಮ ಮೇಲೆ ಸೇಮ್ ಸಬ್ಜೆಕ್ಟ್ ಬರುತ್ತೆ ಸೇಮ್ ಬ್ರ್ಯಾಂಚ್ ಅಲ್ಲ ಹ್ಮ್ ಬರುತ್ತೆ. ಮತ್ತೆ ನೀವು ಸಿವಿಲ್ ಬಿಟ್ಟು ನೀವು ಸಿ ಎಸ್ ಸಿ ಮಾಡ್ತೀರ ಅಂದ್ರೆ ಬರುತ್ತೆ. ಅದು ನಿಮ ಹಾ ನಿಮೇಲ್ ಡಿಪೆಂಡ್ ಇರುತ್ತಿಲ್ಲ ಯಾಕಂದ್ರೆ ನಿಮಗ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವು ಮಾಡ್ಬೋದು
ಹೌದಾ.
ಹ್ಮ್. ಹೌ ಹೌದ ಯಾರ ಬಂದಿಲ್ಲಾ ಏನ್ ಇವ್ರ ಯಾರ್ ಇಲ್ಲಾ. ಏನು ಇಲ್ರಿ ಬ್ರೋ ನೀವ ಹೇಳಿ. ಎಷ್ಟ ಎಷ್ಟ ದೂರ ಆಗ.
ಹಾಸ್ಟೆಲ್ ಅಲ್ಲಿ ಇರೋದ.
ಆ ಬ್ರೋ. ಇಲ್ಲ ನಾವು ಹಾಸ್ಟೆಲ್ನಲ್ಲೇ ಇರೋದು ಇಲ್ಲ ದೀ. ಹಾ.
ಅದು ಎಲ್ಲಿದೆ ಬ್ರೋ.
ಸೂಪೂರ್ನಲ್ಲ ಇಲ್ಲ ಮ್ಯಾಗ ಗ್ರೌಂಡ್.
ಬಸ್ ಎಲ್ಲಾ ಅದ ಇದ ಅನುಕೂಲ ಐತಿಲ್ಲ.
ಬಸ್ ಏನು ಇಲ್ಲ ಬ್ರೋ ಅಂದ್ರೆ. ಯಾವ ಬಸ್ ಇರುತ್ತೆ ಅವಾಗಷ್ಟೇ ಕಾಲೇಜಿಗೆ ಹೋಗ್ತೇವಿ ನಾವು ಬಸ್ ಬಂದಿಲ್ಲ ಅಂದ್ರೆ ಕಾಲೇಜಿಗೆ ಹೋಗಲ್ಲ.
ಆ ತರ ಅಲ್ಲ ದೂರ ಇದೆಯ ಅಲ್ಲ.
ಹ್ಮ ದೂರ ಆಯ್ತಾ ಒಂದ್ ಫೈವ್ ಕಿಲೋಮೀಟರ್ ಆಗುತ್ತೆ ಫೈವ್ ಸಿಕ್ಸ್.
ಹೌದಾ ಅಲ್ಲಿ ಹಾಸ್ಟೆಲ್ ಇಲ್ಲ ಎನ್ ಬ್ರೋ ಕಾಲೇಜ್ ಪಕ್ಕದಲ್ಲಿ.
ಕಾಲೇಜ್ ನಲ್ಲಿ ಒಂದ್ ಹಾಸ್ಟೆಲ್ ಆಯ್ತಾ ಪ್ರೈವೇಟ್.
ಆ.
ಹ್ಮ್ ಅಲ್ಲಿದ್ದಂದ್ರೆ ಸಮೀಪ ಆಗುತ್ತೆ ಯಾಕಂದ್ರೆ ಅಲ್ಲ ಮತ್ತ ಊಟ ಆಗಲ್ಲ ಸಜ್ಜ್. ಅಷ್ಟೇನು ಚೆನ್ನಾಗಿಲ್ಲ ಹಾಸ್ಟೆಲ್ ಅದು ಅದು ನೋಡದಂದ್ರೆ ನಮ್ದೇ ಒಂದ್ ತರ. ಒಂದ್ ಚೆನ್ನಾಗೈತ ನಮ್ದೆ ಅಷ್ಟೆಲ್ಲ ಅಂತ ಇಲ್ಲ ಮಾಡ.
ಅಲ್ಲಿ ಹೋದ್ರೆ ಸುಮ್ಮ ದುಡ್ಡು ಎಷ್ಟ ಆಗುತ್ತ.
ಹ್ಮ್ ಇಬ್ಬರು ಕಂಪೇರ್ ಮಾಡದಂತ ಇದೆೇ ಚೆನ್ನಾಗಿತ್ತುಂತ ಇಲ್ಲೇ ಮಾಡೆನಿ. ಹ್ಮ್.
ಬ್ರೋ ಅಲ್ಲಿ ಹಾಸ್ಟೆಲ್ ಎಲ್ಲ ಅದು ಗೌರ್ಮೆಂಟ್ ಅಲ್ಲ ಪ್ರೈವೇಟ್ ಅಲ್ಲ.
ಎಲ್ಲಿ ಅಲ್ಲಿ ಹಾಸ್ಟೆಲ್ ನಲ್ಲಿ ಕಾಲೇಜ್ ಹಾಸ್ಟೆಲು. ಹ ಅದು ಪ್ರೈವೇಟು.
ಹೌದಾ ಅಲ್ಲಿ ಎಷ್ಟ ಐತ್ ಬ್ರೋ ಫೀಸ್ ಎಷ್ಟ ಐತಿ ಕಾಲೇಜು ಅಷ್ಟ ಅಲ್ಲಿ.
ತಿಂಗಳು ಕಾಲೇಜ್ ಫೀಸ್ ನೀ ಅಲ್ಲ ಒಂದ್ ರೂಲ್ಸ್ ಐತಾ ಅಂದ್ರೆ ನೀ ಮಂತ್ಲಿ. ತ್ರೀ ತೌಸಂಡ್ ಕಟ್ಲತ್ತೆ ಅಂದ್ರೆ ನಿಮ್ದುಲ್ಲಿ ಹಾಸ್ಟಲ್ಲ್ಲಿ ಊಟನು ಫ್ರೀ ಇರುತ್ತೆ.
ಹ್ಮ.
ನೀವು ಖಾಲಿ ಹಾಸ್ಟೆಲ್ ಫೀಸ್ ಕಟ್ತೀನಿ ಊಟ ಬ್ಯಾಡ ಅಂತಂದ್ರೆ. ಹೆಚ್ಚು ತೊಗೊತ್ತಾರೆ.
ಹೌದಾ.
ಹಾ ಹಂಗ ಐತೆ ಒಂದ ಅಲ್ಲಿಂದ ರೂಲ್ಸ್.
ಬ್ರೋ ಕಾಲೇಜ್ಗೆ ಅಷ್ಟೇ ಫೀಸ್ ಎಷ್ಟ ಐತಿ ಒನ್ ಇಯರ್.
ನಮಗ ಅಂದ್ರೆ ಒನ್ ಲ್ಯಾಕ್ ಫಿಫ್ಟನ್ ಆಯ್ತಿ ಮ್ಯಾನೇಜ್ಮೆಂಟ್ ಅಂದ್ರೆ. ಹಾ ಮ್ಯಾನಜ್ಮೆಟ್ ಅಂದ್ರೆ ಒಂದ ಲ್ಯಾಕ್ ಇರುತ್ತೆ.
ಒನ್ ಲ್ಯಾಕಾ ಡಿಪ್ಲೊಮ ಎಲ್ಲ ಆದ್ರರು ಅಷ್ಟೇನಾ.
ಹಾ ಡಿಪ್ಲೊಮಾನ್ರ ಇಲ್ಲ ಇಲ್ಲ ಅಂದ್ರೆ ಒಂದು ಎಟಿ ನೈಂಟಿ ಅ. ತೊಗೊತಾರ.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
ಸೆವೆಂಟಿ ಹ ಲಾಸ್ಟ್ ಸೆವೆಂಟಿ ಸೆವೆಂಟಿ ಏಟಿ ನೈಂಟಿ.
ಹಾಸ್ಟಲ್ಲಿಗೆ ಒನ್ ಇಯರ್ಗ ಎಷ್ಟ ಆಯ್ತ್ ಬ್ರೋ.
ಹಾಸ್ಟೆಲ್ ಒನ್ ಇಯರ್ ಅಂತ. ಕಂಪೇರ್ ಮಾಡಲ್ಲ ಯಾಕ ಎ ಒ ತಿಂಗಳ ತಿಂಗಳು ಅಂದ್ರೆ ಮಂತ್ಲಿ ಮಂತ್ಲಿ ಇಸ್ಕೊತಿದ್ದಾರೆ. ಮಂತ್ಲಿ ಇಷ್ಟ ಇರುತ್ತ ಒಂದು ಫೋರ್ ತೌಸಂಡ್ ಹಂಗ ಇರತ್ತ.
ಇಫೋರ್ಟ ಹೌಜಾಲ.
ಹಾಂ ಫೋರ್ ತೌಸಂಡ್ ಫೈವ್ ತೌಸಂಡ್ ಏನೋ ಎಷ್ಟು ಆಯಿತೇನ ನನಗ ಗೊತ್ತಿಲ್ಲ.
ಅಂದ್ರೆ ಹಾಸ್ಟೆಲ್ಗೆ ಒನ್ ಇಯರ್ಗೆ. ಗೆ ಎಷ್ಟ ಅಂದ್ರ ಒನ್ ಲ್ಯಾಕ್. ಆಗತ್ ಅದೇ ಇದ್ರು.
ಹಾಂ ಅದು ಬೇರೆ ಒಂದ್ಲಾಕ್ ಆಗುತ್ತೆ.
ಒನ್ ಲ್ಯಾಕ್ ಎಷ್ಟು ಫೋರ್ ತೌಸಂಡ್ ಅಂದ್ರೆ. ಫೊರ್ ಟೆಂಜಾ ಫೊರ್ಟಿ ಏಟ್ ತೌಸಂಡ್ ಆಗ್ತ ಬ್ರೋ ಒನ್ ಇಯರ್.
ಹಾ ಅಂದ್ರೆ ಫಿಫ್ಟಿ ಸಿಕ್ಸ್ ಲಾಸ್ಟ್ ಅಷ್ಟೇ ಆಗುತ್ತೆ. ಅಂದ್ರೆ ನಮ್ಮ ಸ್ವಲ್ಪ ನಮ್ಮ ಹಸ್ಟೆಲ್ ನಮ್ಮ ಕಾಲೇಜ್ ನಲ್ಲಿ ಸ್ವಲ್ಪ ಬೆನಿಫಿಟ್ಸ್ ಇದೆ. ಅಂದ್ರೆ ಅಲ್ಲ ಹಾಸ್ಟೆಲ್ದಾಗ ಇದ್ದ ಅಂದ್ರೆ ಯಾಕಂದ್ರೆ ಅಲ್ಲ ಅಲ್ಲಿಂದ ಊಟ ನೀ ಫ್ರೀ ಮಾಡೋದ ಅಂದ್ರೆ. ಫ್ರೀ ಏನೋ ಐತಿ ಈಗ ಹಾಸ್ಟೆಲ್ ನಿ ಅಷ್ಟ ರೊಕ್ಕ ಕೊಡ್ಬೇಕು.
ಹಾಸ್ಟೆಲ್ಗಷ್ಟೇ ರೊಕ್ಕ ಕೊಡ್ಬೇಕಾ.
ಹಾಂ ಅಲ್ಲಿಂದ ಊಟ ಎಲ್ಲಾ ಫ್ರೀ ಆಗಿದೆ.
ಹಾಂ ಹಾ
ಹಂಗಿರುತ್ತ. ನ ನಾನ ಅಷ್ಟು ಕೆಟ್ . ಕೊಡಲ್ವಾ ಜಾಸ್ತಿ ನೀ ಹಾಂ ಹಾಕಿದ್ರೆ ನಡಿಯುತ್ತಾ. ಇಲ್ಲ ಇಲ್ಲ ಲೈಬ್ರರಿನಲ್ಲಿ ಬುಕ್ಸ್ ಇರುತ್ತೆ ಲೈಬ್ರರಿನಲ್ಲಿ ನಿಮಗೆ ಯಾವ್ದು ಬೇಕದು ಇದು ಅದು. ತೋಬೇಕು ಅದ್ರಲ್ಲಿ ನಿಮ್ದ. ಐಡೆಂಟಿ ಕಾರ್ಡ್ ಅವ ಎಲ್ಲಾ ತೋತಾರ. ಅಂದ್ರೆ ನಂಬರ್ ಎಲ್ಲಾ ಫೋಟೋ ಉಡ್ಕೊಂಡು ನೀಮ್ ಫೋನ್ ನಂಬರ್ ಎಲ್ಲಾ ತೋತಾರ. ಅದ್ರ ಮ್ಯಾಲೆ ನಿಮ್ದ್ ಡಿಗ್ರಿ ಆಯ್ತ ಅಂದ್ರೆ ನೀವು ಹೊಳ್ಳಿ. ವಾಪೀಸ್ ತಂದ ಕೊಡ್ಬೇಕು ಹ್ಮ್.
ರಿ ಬ್ರೋ ಆಮೇಲ್ ಮಾಡ್.
ಹಾಂ ಸರಿ ಸರಿ ಓಕೆ ಬ್ರೋ ಹಾಂ ಸರಿ.